ನಳ ಸಿಯಾ
ಹಾ
ಹಲೋ
ಹ ಹೇಳಿ ಹೇಳಿ
ಕೇಳಷ್ಟ ಆಯ್ತಾ
ಹಾ ಹೇಳಿ
ಹಾ ಅದೇ ಆ ಕಬ್ಬು ಎಡ ತಿಲ್ಲರ ಒಡಿಸಿ ಮಂ ಕಟ್ಸ್ಬೇಕಾಗತ್ತೆ ಮುಂದ್ ಕಡ್ಸಾದ್ಮೇಲೆ ನೆಕ್ಸ್ಟು ಆ ಮಣ್ ಕಳಸೋ ಟೈಮ ಅಲ್ಲಿ ನೀವು ನಿಮ್ಗೆ ಎಷ್ಟ ಬೇಕು ಪ್ರಮಾಣ ಅಷ್ಟು ಗೊಬರ ಹಾಕ್ಬಹದು ಇವ್ರ ಮು ಕೆಂಚುಕ್ಕೂ ಸವಲ್ಪಟ್ಟು
ಹ್ಮ್ ಹ್ಮ್
ಸೂಪರ ಬಿಜೆಪಿ ಎಲ್ಲಾ ತರದ ಗೊಬ್ಬರನು ಹಾಕ್ಬೋದು ನಾವು ಒಂದ್ ಎಕರೆಗೆ ಆ ಟೈಮ್ ಅಲ್ಲಿ ಹಚ್ಚಮಟೆ ಕೊಡ್ತೀವಿ
ಹ್ಮ್ ಅ ಇದ್ ಕಟ್ಸ್ಬೇಕಾರೆ ಮಣ ಕಟ್ಟಸ್ಬೇಕಾರೆ
ಕಟ್ಸ್ಬೇಕ್ರೆ
ಹ್ಮ್ ಹ್ಮ್
ಆಯ್ತಾ ಅದು ಕೊಟ್ಟ ಅಂದ್ಮೇಲೆ ಮತ್ತೆ ಹ ಮಾಮೂಲಿ ಎರಡ್ ದಿನಕ್ಕ ಒಂದ್ಸರಿ ಹಂಗೆ ನೀರ್ ಕೊ ನೀರ್ ಕೊಡ್ತಾ ಹೋಗ್ತೀವಿ ಡ್ರಿಪ್ ಅಲ್ಲಿ
ಹ್ಮ್ ಹ್ಮ್
ಕಂಟೀನ್ಯೂರ್ಗೆ ಎರಡು ದಿನಕ್ಕೊಂದ್ಸರಿ ಡ್ರಿಪ್ ಡ್ರಿಪ್ಲ್ಲಿ ನೀರು ಕೊಡ್ಸಾ ಹೋಗೋದು
ಹಾ
ಅದಾದ್ಮೇಲೆ ಒಂದ್ ಏಳು ತಿಂಗ್ಳ ಎಂಟು ತಿಂಗ್ಳ ತುಂಬದ್ಮೇಲೆ ಕಬ್ಬು ಬಿಳ ಗಾಳಿ ಬರ್ತಾ ಬ ಬೀಸ್ರ ಬಿದಾಗ ಸ್ಟೇಜ್ ಬರ್ತ್ತದೆ ಅಂದ್ರ ದೊಡ್ಡದಾಗ ಬೆಳೀತದೆ
ಹ್ಮ
ಬೆಳೆದಂತ ಟೈಮ್ಲ್ಲಿ ಕಬ್ಬು ನೆಲಗ್ ಬೆೀಳೋದು ಚಾನ್ಸಸ್ ಜಾಸ್ತಿ ಇರ ಈಗ ಆಯ್ತು ಇದರ ಕಾರಣ ಅದಕ್ಕೂ ಮುಂಚೆನೆ ನೀವು ಇನ್ನೊಂದು ಗೊಬ್ಬರ ಕೊಟ್ಕೊಡ್ಬೇಕು ಲಾಸ್ಟ್ ಗೊಬ್್ರರ
ಹ್ಮ್ ಲಾಸ್ಟ್ ಗೊಬ್ಬರು ಟೋಟಲ್ ಎಷ್ಟ್ ಗೊಬ್ಬ್ರ ಆಯ್ತದೆ ಮೂರ್ ತಿಂಗ್ಗಳು ಅಂತಂದ್ರೆ ಮೂ ಮೂ
ಮೂರ್ ಟೈಮು ನೀವು ಕರೆಕ್ಟ್ ಆಗ ಕೊಡೋದು ಮೂರ್ ಟೈ ನಾಲ್ಕ್ ಟೈಮ್ ಕೊಡ್ತಿರಾ ಆದ್ರೆ ಮದ್ೇ ಟೈಮು ಲೆಕ್ಕ ಇರಲ್ಲ ಒಂದೊಂದ್ ಮೂಟ ಕೊಟ್ರೆ ಸಾಕು ಮದನೇ ಟೈಮು
ಹ್ಮ್ ಅಂದ್ರೆ ಅಲ್ಗೆ ಪರ್ಫೆಕ್ಟ್ ಆಗಿ ಮೂರ್ ಟೈಮ್ ಕೊಟ್ಟಂಗ್ ಲೆಕ್ಕ
ಹ್ಮ ಕೌಂಟ ಬರೋದು ಮೂರ್ ಟೈಮ್ ನೀವು ನೀಟಾಗಿ ಗೊಬರ ಕೊಟ್ಟಿರ್ತೀರಿ
ಹ್ಮ್
ಆಯ್ತಾ ಮೂರನೇ ಟೈಮು ಕೊಟ್ಟಿ ಅದ ಫೈನಲ್ ಸ್ಟೇಜು ಅಲ್ಲಿಗ್ ಮುಗಿಸ್ತು ಅಂತಂದ್ರೆ ಕಬ್್ದ ವ್ಯವಸಾಯ ಮುಗಿತು ಕಬ್್ದ ವ್ಯವಸಾಯ ಮುಗಿತು ಾದ್ಮೇಲೆ ಜಷ್ಟು ನೀವು ನೀರ್ ನೋಡ್ಕೊತಾ ಹೋಗೋದು
ಹ್ಮ ಹ್ಮ್
ಆಯ್ತಾ ಅದಕ್ ಮುಂಚೆ ನೀವು ಇಲ್ಲಿ ಕಬ್ಬು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಲಿ ಕಬ್ಬು ಬಿಸ್ನೆ ಕಬ್ು ತಗೊಂಡಿರ್ತ ತ್ತರಲ್ಲ ನೀವು ರೈತ್ರರ ಹತ್ರ
ಹ್ಮ್
ಅ ತಗೊಂಡಿದಾಗ ನಿಮ್ ಕಬ್ಬನ ಫ್ಯಾಕ್ಟ್ರಿ ಕೊಡ್ಬೇಕಲ್ಲ ನೀವು ಅದಕ್ಕೆ ನೀವು ಅಗ್ರಿಮೆಂಟ್ ಮಾಡ್ಸ್ಬೇಕಾಗತ್ತೆ ಎಲಮೆಂಟ
ಹ್ಮ್
ಅಂದ್ರೆ ನಿಮ್ ಫ್ಯಾಟ್ರಿಗೆ ನನ್ ಕಬ್ಬನ ಕೊಡ್ತೀನಿ ಒಂದ್ ವರ್ಷ ಆದ್ಮೇಲೆ ತರಕಳ ಅಂತ ಒಂದು ಅಗ್ರಿಮೆಂಟ್ ಇರುತ್ತೆ
ಫಸ್ಟೇ ಮಾಡ್ಕೊಂಡಿರ್ತೀವಿ
ಹಾ ಫಸ್ೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಹಾಗೆ ಅಗ್ರಿಮೆಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್
ಹ್ಮ
ಮತ್ತೆ ನಿಮ್ ಜಮೀನ್ ಪಹಾಣಿ ಅಂದ್ರೆ ಆರ್ ಟಿ ಸಿ
ಹ್ಮ್ ಹ್ಮ್
ಇದೆಲ್ಲಾ ಕೊಡ್ಬೇಕಾಗಿರುತ್ತೆ
ಹ್ಮ್
ಎಲ್ಲಾ ಕೊಟ್ಟು ನೀವು ಅಗ್ರಿಮೆಂಟ್ ಮಾಡಸ್ಕೊಂಡಿದ್ರೆ
ಹ್ಮ್
ನಿಮ್ ಕಬ್ಬು ಒಂದ್ ವರ್ಷ ಆಗ್ತಿದಂ ಫ್ಯಾಕ್ಟ್ರಿ ಅವರು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತರ ಕೈತರಿ ಎಸಕೆ
ಹ್ಮ್
ರಿ ಕಡೆಯಿಂದ ಬೆಂಬಲ ಬೆಲೆ ಏನಂದ್ರರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾರೆ ನಿಮ್ಗೆ
ಹ್ಮ್
ಆ ಮೂರ್ ಸಾವಿರದ ಮುನ್ನೂರು ಯಾವ್ದದು ಅಂತ ಅಂದ್ರೆ ನಿಮ್ಗೆ ಟ್ರಾನ್ಪರಂಟಿಂಗ್ ಚಾರ್ಜು ಇನ್ಕ್ಲೂಡ್ ಆಗಿರುತ್ತೆ
ಅಂದ್ರೆ ಕಬ್ಬುನ್ನ ನೀವು ನಿಮ್ ಜಮೀನಿಂದ ಫ್ಯಾಕ್ಟ್ರಿ ಏನಿದೆ ಅಲ್ಲಿ ತಗೋ ಹಕ್ಬೇಕಲ್ಲ
ಹಾಂ
ಅದಕ್ಕ ಆಹ ಸೇರ್ದಂಗ ಇರುತ್ತೆ
ಹ್ಮ
ಒಂದಾಯ್ತಾ ಮತ್ತೆ ನೀವು ಇವರು ಸರಿಯಾಕ್ ಬತಾರಲ್ಲ ಕಾರ್ಮಿಕರು
ಹ್ಮ್ ಹ್ಮ್
ಅವ್ರಗೂ ಇಷ್ಟು ಅಂತ ಫಿಕ್ಸ್ ಫಿಕ್ಸ್ ಮಾಡಿರ್ತಾರೆ ರೇಟ್ ಒಂದು ಟನ್ ಗೆಫಲ್ ಟನ್ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ
ಅವ್ರಗೂ ನಾವ ಕೊಡ್ಬೇಕು
ಅವ್ರಿಗು ನೀವೇ ಕೊಡ್ಬೇಕು ಮತ್ತೆ ನೀವು ನಿಮ ಜಮೀನಿಂದ ಹೊರಗಡೆ ಮೇನ್ ರೋಡ್ಗೆ ಈ ಕಬ್ನ ಕಟವಾಗಿರೋ ಕಬ್ನ ಹಾಕ್ಸ್ಕಡ್ಬೇಕಾಗಿತ್ತು ಅದಕ್ಕೆ ನಿಮ್ ಸ ಟ್ಟು ಹಸುಗಳು ಬತ್ತವ್ರ ಎತ್ತು ಗಾಡಿ ಎತ್ತು ಗಾಡಿ ಅವ್ರಿಗೂ ಕೊಡ್ಬೇಕಾಗತ್ತ
ಹ್ಮ್
ನೀವು ಇಲ್ಲಿಂದ ಫಸ್ನೀ ಸೀನಿಯಾರಿಟಿ ಪ್ರಕಾರ ಕರೀತಾರೆ ಅವರು ಕಬ್ ತರಿ ಸಕ ಅಂದ್ರೆ ನಿಮ್ಗು ಮುಂಚೆ ಯಾರು ಹಾಕಿದಾರ ಕಬ್ಬು ಅದು ನೀವೇ ಫಸ್ಟ್ ಟೈಗರ್ ನಿಮ್ಗೆ ಆತರ ಆರ್ಡರ್ ವೈಸ ಕಬ್ಬು ತರಿಯಕೆ ಆರ್ಡರ್ ಕೊಡ್ತಾರೆ ಕಟಿಂಗ ಕಾರಾರ್ಡ್ರ ಸಫೆಟಿಂಗ್ ಆರ್ಡರ್ ಕೊಟ್ಟಾಗ ನೀವು ಕೂಲಿಯ ಕಾರ್ಮಿಕರು ಬಂದು ನಿಮ ಕಾಂಟ್ಯಾಕ್ಟ್ ಮಾಡ್ತಾರೆ ಕಡೆಯಿಂದಾನೇ ಕರೆಸ್ತಾರೆ ಅವ್ರನ್ನ ಕೂಲಿ ಕಾರ್ಮಿಕರು
ಹ್ಮ
ನಿಮ್ಗೆ
ಹ
ಕಟಿಂಗ್ ಆಡ್ರರು ಕೊಡ್ತಾರೆ ಅವ್ರರು ಕೊಟಲ್ ಮೇಲೆ ನೀವು ಕಾರ್ಮಿಕ ಕರ್ಕ ಬಂದ್ ಜಮೀನ್ ತೋರ್ಸಿ ಒಂದ್ ಟನ್ಗೆ ಇಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಅವರು ತೆರಯೋಕ್ಕೆ ಅಂದ್ರೆ ನಿಮ್ ಕಬ್ಬಿರೋ ರೇಂಜು ಮತ್ತೆ ನೀವು ಮೇಂಟೈನ್ ಮಾಡಿರೋ ರೀತಿ ಎಲ್ಲ ನೋಡಿ ಅವರು ಫಿಕ್ಸ್ ಮಾಡ್ತಾರೆ ತರಕೆ ಒಂದ್ ಅಂದಾಜು ಸ್ಟಾರ್ಟಿಂಗು ಸ್ಕಪ್ ತರೋದಕ್ಕೆಲ್ಲ ಫಿಕ್ಸ್ ಮಾಡೋದು ಐನೂರ ಇಪ್ಪತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ
ತರೆಯೂರು
ಸರಿ ಅವ್ರು ಒಯ್ತ ಒಯ್ತ ಏನಾಗುತ್ತೆ ಒಂದ್ ಜಮೀನಿಂದ ಒಂದ್ ಜಮೀನ್ಗೆ ಹತ್ತತ್ ರೂಪಾಯಿ ಆಡ್ ಮಾಡ್ತಾ ಹೋಗ್ತಾರೆ
ಹ್ಮ
ಹ್ಮ ಹತ್ತತ್ ರೂಪಾಯಿ ಹತ್ತತ್ ರೂಪಾಯಿ ಆಡ್ ಮಾಡ್ತಾ ಹೋಗ್ತಾರೆ ಲಾಸ್ಟ್ ಅಪ್ತು ಫೈನಲ್ ಹ್ಮ್ ಎಲ್ಲಾರ್ದು ತೆರೆಯುವವರೆಗೆ ಎಂಟುನೂರ ಒಂಬೈನೂರ ಸಾವಿರ ಅನ್ಕೊಂಟಾಗಿರುತ್ತೆ ರೇಟ
ಹ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅಲ್ಲಿಗೆ ಲಾಸ್ಟ್ ಅಲ್ಲಿ ಯಾರ್ ತರಿಸ್ತಾರೋ ಅವ್ರಗೆ ಸ್ವಲ್ಪ
ಕಾಸ್ಟ್ ಜಾಸ್ತಿ ಯಾಕಂದ್ರೆ ಆ ಟೈಮ್ ಅಲ್ಲಿ ಹಯ್ತ ಯತ ಇಳುವರಿ ಕಡಿಮ ಆಗಾಗಿರುತ್ತೆ ಕಬ್ಬುದುು ತರಿಯೋವರ್ಗೂ ಏನನು ಸಿಗಲ್ಲ
ಹ್ಮ್ ಅದಕ್ಕೋಸ್ಕರ ಆ
ಅದಕ್ಕೆ ನೀವು ಜುಲೈ ತಿಂಗಳಲ್ಲಿ ಕಬ್ಬ ಹಾಕೋದು ಬೆಸ್ಟ್ ಜುಲೈ ತಿಂಗಳಲ್ಲಿ ಕಬ್ ಹಾಕರೋದ್ರಿಂದ ಬೇಗ ಕಟವಾಗುತ್ತೆ ಕಬ್ಬು
ಹ್ಮ್
ಜುಲೈ ತಿಂಗಳ ಹಾಕಿದ್ರೆ ನಿಮ್ಗೆ ಜ ಜುಲೈ ಆಗಸಲ್ಲ ಕಟ್ಟಗೆ
ಹ್ಮ್ ಅಂದ್ರೆ ಹನ್ನೆರಡು ತಿಂಳು ಹದ್ ಹನ್ನೆರಡು ತಿಂಳ ಹದ್ನಾಕ್ ತಿಂಗಳು
ಅದ್ ಹನ್ನೆರಡು ತಿಂಗ್ಳ ಕರೆಕ್ಟ್ ಆಗ ಕಟ್ಟಿಂಗ್ ಆ್ರರು ಸ್ಟಾರ್ಟ್ ಮಾಡ್ತಾರೆ
ಹ
ಆದಂದ್ರೆ ಎಲ್ಲಾ ಸೀನಿಯಾರಿಟಿ ಪ್ರಕಾರ ತರ್ಕ ಬರೋದ್ರಿಂದ ನಿಮ್ದು ಒಂದ್ ತಿಂಗಳು ಬೇಗನ ಆಗ್ಬೋದಿಲ್ಲ ಒಂದ ತಿಂಗಳು ಲೇಟ್ ಆರ್ ಆಗ್ಬಹುದು
ಹ್ಮ್ ಹೆಚ್ಚು ಕಮ್ಮಿ ಒಂದ್ ತಿಂಗ್ಗಳು ಹೆಚ್ಚು ಕಮ್ಮಿ ಆಯ್ತದೆ ಹೇಳಕ್
ಹೆಚ್ಚು ಕಮ್ಮಿ ಈ ನಿಮಗೆ ಮೂರ್ ಸಾವಿರದ ಮುನೂರು ರೂಪಾಯಿ ಕೊಡ್ತ ಕೊತಾರಲ್ಲ ಅ ಪರ್ ಟನ್ಗೆ ಮೂರ್ ಸಾವಿರದ ಮುನ್ನೂರು ಕೊಡ್ತಾರೆ
ಹ್ಮ
ಆ ಮೂರ್ ಸಾವಿರದ ಮುನ್ನೂರು ರೂಪಾಯಿಲಿ ನಿಮ್ಗೆ ಏನ್ ನೋಡ್ಕತದ ಅಂದ್ರೆ ಐನೂರ ಇಪ್ಪತ್ ರೂಪಾಯಿ ತರಕಲಿ
ಹ್ಮ್
ಆಯ್ತಾ ನಮ್ಮ ನಿಮ್ಮ ಊರಿಂದ ಅಲ್ಲಿ ತನಕ ಒಂದ ನೂ ನೂರ ನಲ್ವತ್ತು ರೂಪಾಯಿ ಪಟನ್ನು ಟ್ರಾನ್ಸ್ಫರಿಂಗ್ ಚಾರ್ಜ್ ಕೇಳ್ತಾರೆ
ಹ್ಮ್
ಆಯ್ತಾ ಅದಲ್ಲದೆೇ ಆಹ ಇಲ್ಲಿಂದ ಫ್ಯಾಕ್ಟ್ರಿ ನೂರ್ ನಲ್ವತ್ತು ಮತ್ತೆ ನೀವು ಜಮೀನಿಂದ ಹೊರ್ಗಡೆ ಮೇನ್ ರೋಡ್ ಕಬ್ಬಕ್ಸ್ ಕೊಡ್ಬೇಕಲ್ಲ
ಹ್ಮ
ಎತ್ತುಗಡಲ್ಲಿಂದ
ಹ್ಮ
ಅದಕ್ಕೆ ಒಂದ ಇನ್ನೂರ್ ಇನ್ನೂರ ಐವತ್ತು ರೂಪಾಯಿ ತಗತ ನಿಮ್ ಜಮೀನಿನಿಂದ ಮೇನ್ ರೋಡ್ಗೆ ಎಷ್ಟು ದೂರ ಇ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ
ಹ್ಮ್ ಆವರೇಜ್ ಅಂದ್ರೆ ಒಂದು್ ಇನ್ನೂರ ಐವತ್ತು ರೂಪಾಯಿ
ಸಾವರಾಜ್ಂದ್ರ ಒಂದು ಇನ್ನೂರೈವತ್ತು ರೂಯ ಚಾರ್ಜ್ಐತೆ ಒಟ್ಟು ಅಲ್ಲಿ ಅದು ಐನೂರು ನೂರ ನಲ್ವತ್ ರೂಪಾಯಿ ಟ್ರಾನ್ಸ್ಫರಿಂಗು
ಆರ್ನೂರ ನಲವತ್ತು ಇನ್ನೂರ ಐವತ್ತು ಏಳ್ನೂರ ಅರವತ್ತು ರೂಪಾಯಿ
ಏಳ್ನೂರ ಅರವತ್ತಾಯ್ತಾ ಇನ್ನುೂ ಇನ್ನೂರ ನಲ್ವತ್ ರೂಪಾಯಿ ಇನ್ನೂರ ನಲ್ವತ್ತು ಪ್ಲಸ್ ಇನ್ನೊಂದು ಐ ಇನ್ನೂರ ನಲ್ವತ್ತು ಒಟ್ಟು ಒಂದು ಇನ್ನೊಂದು ಐನೂರು ರಪಾಯ ಖರ್ಚಿ ಆಗುತ್ತೆ ನಿಮಗೆ ಅಂದ್ರೆ ಸಬ್ಬು ಮಟನ್ಗೆ ನೀವು ಗೊಬರ ಕಳೆ ಕೀಳಸರೋದು ಟ್ರಿಲ್ಲರ್ ಹೊಡಿಸಿರೋದು
ಪರ್ ಟನ್ನು ಸಾವಿರ ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರ ನೂರು ಅಥವಾ ಒಂದೂವರ್ ಸಾವಿರ ಬಟ್ಟ ಹೋಯ್ತದೆ ಎಲ್ಲಿಗೆ ಸುನೆ ಹ್ಮ್ ಒಂದುವರ್ ಸಾವಿರ ಎಷ್ಟ ಅಂದ್ರು ಒಂದುವರೆ ಸಾವಿರ ಹೋಯ್ತದೆ ಅಲ್ಲಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಲಿ ಇ ಸಾವಿರದ ಎ ನೂರು ರೂಪಾಯಿ ನಮ್ಗೆ ಲಾಭದಾಯಕ ಸಿಕ್ಕದು
ಹಾ ಸಾವಿರದ ಎಂಟನೂರು ರೂಪಾಯಿ ಪೋಲ್ಟನ್ನು ಎಕರೆ ಇಳುವರಿ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ ಜಮೀನು ಮತ್ತೆ ನೀಮ್ ಮಾಡ್ರ ರ್ಚ್ ಮೇಲೆ ಡಿಪೆಂಡ್ ಆಗುತ್ತೆ ಮಣ್ಣು ಮತ್ತೆ ನಿಮ್ ಜಮೀನು
ಹ್ಮ
ನೀಮ್ ಯಾವ್ ತರ ಖರ್ಚು ಮಾಡಿರ್ತಿದಿದ್ದಾರೆ ಗೊಬ್ಬರ ಔಷಧಿ ಯಾವ್ ತರ ಕೊಟ್ಟಿರ್ತರ ಪೋಷಕಗಳನ್ನ ನೀರು ಇದ್ರ ಮೇಲ್ ಡಿಪೆಂಡ್ ಆಗಿ ಇಲ್ಲಿ ಅವರೇಜ್ ಎಪ್ಪತ್ತು ಟನ್ ಕಡೀತಾರೆ ನಮ್ ಸೈಡು
ಹ್ಮ್
ಹ ಬೇರೆ ಕಡೆ ಎಲ್ಲ ನೂರು ಟನ್ ಕೆಡೆಯವರು ಇದ್ದಾರೆ ಇಳುವರಿ
ಇಪ್ಪತ್ತ ಟನ್ ಕೆಡಿದ್ರೆ ಅಲ್ಲಿಗೆ ಲಾಭದಾಯಕ ಆದಂಗೆ ಲೆಕ್ಕ
ಹ್ಮ ಲಾಭ ಅದ್ರಿಂದ ಕಡಿಮೆ ಐ್ತ ಅಂತಂದ್ರೆ ನಿಮ್ಗೆ ಲಾಭದ ಪ್ರಮಾಣ ಕಡಿಮೆ ಆ್ತದೆ ಮತ್ತೆ ಇದನ್ನ ಕಬ್ಬು ಇದು ಕಟವಾದ್ಮೇಲೆ ಅದು ವೇಸ್ಟ್ ಏನಿರುತ್ತೆ ಸೋಗು
ಹ್ಮ್
ಅದಕ್ಕೆಲ್ಲಾ ನೀಟಾಗಿ ಬೆಂಕಿ ಹಾಕಿ ಅದ್ನೆಲ್ಲಾ ನೀಟಗ ಸುಟ್ಟು ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಅದ್ ಪ್ರಿಪೇರ್ ಮಾಡಿ ಮಾಡ್ಬೋದು ಮತ್ತೆ ನೆಕ್ಸ್ಟ್ ಬೆಳಿಗ್ ನೀವೇನು ಬಿನೆ ಕಬ್ತಾರೋ ಅವಶ್ಯಕತೆ ಇರಲ್ಲ
ಹ್ಮ್ ಅದೇ ಬೆಲೆಗೆ ಅದಕ್ಕೆ ಗೊಬ್ಬರ ಹಾಕ್ಬಿಟ್ಟು ನೀರು ಕಟ್ಟದು
ಹಾಕಿ ನೀರ್ ಕಟ್ಕೊಂಡು ನೋಡ್ಕ ಕಳೆ ತಗಿಸ್ಕೊಂಡು ಮತ್ತೆ ಟಿಲ್ಲರ್ ಹೊಓಡಿಸ್ಕೊಂಡು ಹಯ್ತ ಅಂದ್ರೆ ಹಯ್ತ ಅಂದ್ರೆ ಮತ್ತೆ ಒ ಇನ್ನೂ ಒಂದ್ ವರ್ಷಕ್ಕೆ ಅದು ಕಟ ಹೋಗ್ ಬತ್ತೆ ಅ್ರ ಸೆಕೆಂಡ್ ಬೆಳ ಏನಾಗುತ್ತೆ ಅಂದ್ರೆ ಅ್ರ ಇಳುವರಿ ಕಡಿಮೆ ಆಗೆ ಅದಕ್ಕ ಇದಕ್ಕ ಒಂದ ಐದು ಟನ್ ತಟ್ಟನಾರು ಇಳುವರೆ ಕಡಿಮೆ ತದೆ ಡೆಲಿವರಿ ಅದನ್ನ ಜಾಸ್ತಿ ಮಾಡ್ಕೊಬೋದು ಅಂದರೆ ನಾವು ಗೊಬ್ಬರ ಫಸ್ಟ್ ಟೈಮ್ಗಿಂತ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಯ್ತದೆ
ಹ್ಮ್ ಹ್ಮ್ ಅಂದ್ರೆ ಅಲ್ಲಿ ಅಲ್ಗೆ ಅಲ್ಲಿ ಸ್ವಲ್ಪ ಗೊಬ್ಬರ ಜಾಸ್ತಿ ತಕತ್ತೆ ಇಳುವರಿ ಸ್ವಲ್ಪ ಜಾಸ್ತಿ ಬತ್ತೆ
ಹೌದು ಹ್ಮ್ ಇದೇ ಮೈನ್ಟೆನೆನ್ಸು
ಹ್ಮ
ಮತ್ತೆ ನೀವು ಸೆಕೆಂಡ್ ಇಯರ್ ಗೆ ಕಬ್ನ ಉಳಸ್ಕೊಂಡಿದ್ದೀನಿ ಅಂತ ಫ್ಯಾಕ್ಟ್ರಿ ಕಡೆಿಂದ ಫ್ಯಾಕ್ಟ್ರಿ ಒಂದು ಅರ್ಜಿ ಕೊಟ್ಟಿ
ಹ್ಮ್
ಮೆ ನೀವು ಇದನ್ನು ಕಟಿಂಗ್ ಏನಪ್ಪಾ ಅ ಅಗ್ರಿಮೆಂಟ್ ಕಬ್ ತರ್ಕೊಕ ಅಗ್ರಿಮೆಂಟ್ ಮಾಡ್ಕೋಬೇಕು ಅವ್ರತ್ರ ಮತ್ತೆ ಒಂದ್ ವರ್ಷ ಹನ್ನೆರಡು ತಿಂಗ್ಗಳು ಆಯ್ತಿದಂಗೆ ಅವರು ಕ ತೊರಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಸೆಕೆಂಡ್ ಟೈಮ್ ತರೆಯುವಾಗ ಕಟಿಂಗ್ ಚಾರ್ಜಸ್ಸು ಜಾಸ್ತಿ ಇರುತ್ತೆ ಅಂದರೆ ನಿಮ್ಮ ಫಸ್ಟು ಬೇಸಿಿಗೆ ಐನೂರ ಇಪ್ಪತ್ತಿತ್ತು ಆದ್ರೆ ನಿಮ್ದು ಎರಡನೇ ಕೂಳಿ ಆಗಿರೋದ್ರಿಂದ ಆರ್ನೂರು ಚಿಲ್ಡ್ರೆ ಹೋಗಿರತ್ತೆ ತ್ತ
ಹ್ಮ್ ಫಸ್ಟ್ ತರ್ಸದ್ರು ಬಟ್ ಎಏಡ್ನೇ ಕೂಡ ಅಂದ್ರೆ ಆರ್ನೂರು ಚಲರ ಆಯ್ತದೆ
ಆರ್ನೂರು ಚಿಲ್ಲರ ಆಯ್ತದೆ
ಹ್ಮ್ ಬಟ್ ಮೂರ್ನೇ ಕುಳಕೆಲ್ಲ ಬುಡಂಗಿಲ್ಲ ಎರಡು ಎರಡು ಎರಡನ ಕುಳಕಕ್ಕೆ ಸ್ಟಾಪ್ ನ್ಬಿಡ್ಬೇಕು
ಹ್ಮ ಎರಡನೇ ಕೂಡ ಮೂರ್ನೇ ಕೂಡ ಬಿುಡೋರು ಬಿಡ್ತಾರೆ ಅಂದ್ರೆ ಖರ್ಚು ಕಡಿಮಿ ಮೂರನ ಕೂಡ
ಹ
ಹಂಗೆ ಖರ್ಚು ಕಡಿಮೆ ಇಳುವರಿನೂ ಕಡಿಮೆ ಇರುತ್ತೆ ನಿಮ್ ಲಾಭನೂ ಕಡಿಮೆ ಇರುತ್ತೆ ಲಾಭ ಪ್ರಮಾಣ
ಹ್ಮ್ ಅದ ನಿಮ ನಿಮ್ ಪ್ರಕಾರ ಬೆಸ್ಟ್ ಅಂದ್ರೆ ಎರಡನೇ ಕೂಳ ಮಾಡ್ಬಿಟ್ಟು ಉಳಸ್ಬಿಡ್ಬೇಕು
ಹೌದು ಅದು ನಿಮ್ಮ ಅನುಕೂಲ
ಅಲ್ಲ ನಿಮ ಪ್ರಕಾರ
ಹಲೋ
ಹಲೋ
ಹಾ ಹೇಳಿ ಹೇಳಿ ಕೇಳಿಸ್ತಿದೆ
ನಿಮ ಪ್ರಕಾರ ಎರಡನೇ ಕಳ ಮಾಡಿ ಬಿಟ್ಬಿಡ್ಬೇಕು
ಏನೇ ಕೂಳ ಮಾಡಿ ಬಿಟ್ರೆ ನಿಮ್ಗೆ ಲಾಭ ಮೂರು ನಾಕ ವರ್ಷ ಅ್ರೆ ನ ಲಾಭಕ್ಕಿಂತ ನಷ್ಟ ಜಾಸ್ತಿ ಸರಿ ಕಟ್ ಮಾಡಿ ಇನ್ನ ಇನ್ನ ಎರಡು ಸೆಕೆಂಡ್ ಇವನು ಮಾಡ್ತಾರ ನಮ್ಮ್ ಮಾವ ನಮ್ಮ ಮಾವ ಮಾಡ್ತದು ಮಧಸ್ವಾಮಿ
ಹ್ಮ್
ಕಟ್ ಮಾಡು